ಹಲೊ ಎಲ್ಲರಿ ಫೋನುರಿ
ಕ್ ಇಲ್ಲೇ ಇದ್ದು ಹಾಸ್ಲ್ ಆಗ್ರಿ ಆಯ್ತ್ರಿ ನಿಮ್ದಯ್ತ್ರಿ.
ನಂಮುದ್ನು ಆಯ್ತ್ ರೀ
ಏನೂ ಮಾಡ್ಬೇಡ್ ಸುಮ್ಕುಂ
ನಾವ್ ಏನಿಲ್ರಿ.
ಊರಿಗೆಲ್ಲ ಹೋಗಲ್ರಿ ಇದು ಊರಿ ಬೆಂಗ್ಳೂರ್ಗ್ ಹೋಗ್ಬೇಕಂತ ಮಾಡಿವ್ರಿ. ಹೇಳ್ರಿ ಮತ್ತೆ
ಅಂದ್ರೆ ಮೊನ್ನೆ ಆ ಬುಲೆಟ್ ತಗೊಂತೀವ ಅಂತ ಅಂದ್ರಿ ತೊಗದಿರಿ.
ಹಾ ಸರ್ ಬುಲೆಟ್ ಅಲ್ರಿ ಆ ಇದು ತೊಗೊಬೇಕ್ಂತ ಮಾಡಿವಿ ಆಯಾ ಬೂಸ ತಗೋಬೇಕಂತ ಮಾಡವ್ರಿ. ಹಾ ರಿ.
ಹ ಬಿಡ್ರಿ ಬಾರಿ ದೊಡ್ಡ ತ್ರಿಮಂತರ್ ಇದ್ದಂಗೆರಿ.
ಶ್ರಮಂತ್ ಶ್ರೀಮಂತ್ ಇದ್ದಕ್ಕೆ ನಾ ಆಯಾಬೂಸ ತೊಗೋಬೇಕ್ ಹಾ ರೀ ಸರ್.
ರೊಕ್ಕ ತೆಗ್ಗಿದ್ದಂಗ ಅವ್ರೆ ನಮ್ಗ್ ಒಂದ ಇರ್ ಎರಡ್ ಲಕ್ಷ ಸಾಲ ಬೇಕ್ ಸ್ನೇಹಿತ್ರ್ಗ್ ಸಾಲ ಹೆಂಗ್ ಕೊಟ್ರಿ.
ಏ ನೀವು ನಾಳೆ ನಡ್ರ ಸಾಯಾರಿದ್ರಿ ನಿಮ್ ಕೊಟ್ಟ ನಾವ್ನ್ ಮಾಡಮ್ರಿ ಹೇಳಿ ಮತ್ತೆ ಊರ್ ಕಡೆ ಹಂಗಿದಿದ್ದಾರೆ ಎಲ್ಲ ಊರು ಮಳೆ ಬೆಳೆ
ಬ ಬರ್ತ ಬರ್ತ ತಕಂಬರ್ತ ಆಕ ಸ ಬರ್ತ ಅಲ ಬರ ನಮ್ಮ
ಹ ರೀ ಹಾ ಸರ್ ಹೇಳಿ ಸರ್ ಭೀಮಾಶಂಕರ್ ಅವ್ರ ಹೇಳಿ
ಪವನ್ ಅವ್ರೆ ನಮ್ ಹುಡ್ಗನ್ ಬರ್ತಾಳ ಇತ್ ಇನ್ವೈಟ್ ಮಾಡ್ತಾ ಇದವ ಬರ್ತರಿ
ಹಾ ಹಾ ಯಾರಿಗ್ ಮಾಡಕ್ ಗೊತ್ತ್ರೀ
ಯಾರಿ ಮಾಡ್ತಾ ಇದ ಇಲ್ಲ ಆಕಾಶ್ ಅವ್ರದ್ದು ಬರ್ತ ಇನ್ವರ್ಟ್ ಮಾಡತಾ ಇದ್ದೀವಿ ಬರ್ತ್ ಅಂತ ಕೇಳಿದ್
ಹೌದಾ ಅದೇ ಅಂದೆ ಮತ್ತತ್ ಯಾರಿಗೇ ಎಮ್ ಎಲ್ ಎ ಮುಖ್ಯಮಂತ್ರಿ ಜವಾಹರ್ಲಾಲ್ ನೆಹರು ಅವ್ರಿಗೆ ಕಾಲ್ ಮಾಡ್ತೀರನಂತ
ಇಲ್ರಿ ಇವರು ರಾಜಗೌಡ ಅವರು ಬರ್ತಾರೀ
ಹಾ ಬಬಲುಗಡೀ ಹ ಅವರು ಕಂದಲಗಿ ಶಿವರಾಮ್ ಪಾಟೀಲ್ ಸರ್ ಅವ್ರು ಹಾ ಅವಊರದೇ ಹೌದ್ರಿ ಎಷ್ಟ ಕೆಜಿ ಆರ್ಡ್ರ ಮಾಡ್ರಿ ಕೇಕ
ಕೇಕ್ ಒಂದ್ ಐದ್ ಕೆಜಿ ಆಡ್ ಮಾಡವ್ರಿ ಒಂದ ಮಟನ್ ಒಂದು ಹೊಡಿಸಬಿಟ್ಟ್ರಿ ಕುರಿ
ಹೌದ್ರೆ
ಹ ಮೂ ತ ಕತ
ಹಾ ಸರ್ ಮತ್ತೆ ಏನ್ ಸಮಾಚಾರ ಸರ್ ಬೆಂಗ್ಳೂರ್ ಹೋಗಲ್ಲ ಸರ್
ಬರ್ತ್ಡೇ ಇತ್ತು ಅದ
ಸರ್ ನಮ್ಮ್ ಹತ್ರ ಡಾಕ್ಟರ್ ಇದಾರೆ ನೀವು ತೋರ್ಸಿ ಅಂದ್ರೆ ಆರೋಗ್ಯ ಒಳ್ಳೇದ ಇರುತ್ತೆ ಸರ್
ನಾವೆಲ್ಲ ಒಳ್ಳ ನಾವೆಲ್ಲ ಚಲೋ ಇವ್ರಿ ಅಲ್ಲಿ ಸ್ವಲ್ಪ ಮ ನಮ್ಮ್ ಊರಲ್ಲಿ ಜಾಸ್ತಿ ಕೋಳಿಗಳ ಇದವ್ರೆ ಕೋಳಿ ಜಡ್ ಬಂದ್ ಜಡ್ ಬಂದ ಸತ್ ಬಿಟ್ಟವ್ರಿ
ಹೌದ್ರಿ ಯಾಕಂದ್ರೆ ನಮ ಡಾಕ್ಟರ್ ಇದ್ರ ಸರ್ ಅಲ್ ರಿಪೇರಿ ಮಾಡದು ಸರ್
ನೋಡದ್ರೆ ಅಲ್ಲೆಲ್ಲಾ ಕರೆಕ್ಟ್ ಅವ್ರಿ ಅದೇ
ಹಾ ಸರಿ ಯಾಕಂದ್ರೆ ನ ನಮ್ ಭೀಮಾಶಂಕರ್ ಅವರ ಅಣ್ಣ ಇದ್ದಾರೆ ಸರ್ ಅವರು ಡಾಕ್ಟರ್ ಆಗಿದ್ದಾರೆ ಅಲ್ಲಿ ರಾಯಚೂರು ಅಲ್ಲಿನ ಡಾಕ್ಟರ್ ಅಂತ ಅವ್ರ ಹತ್ರ ತೋರ್ರಿಸಿ ಅಂದ್ರೆ ನಮ್ಗೆ ಯಾರ ಹದಸ
ಅಲ ವೀ ಚೆ
ನೀ ಒಮ್ಮೆ ನೀ ಒಮ್ಮೆ ಅ ಹಾ ಹೇಳಿ ಭೀಮಾಶಂಕರ್ ಅವರು ಏನಲ್ಲ ಬರ ಸನೆಯ ಕುಂತಿದ್ದೀವಿ
ಹೌದಾ ಮತ್ತೆ ಅಲ್ಲೇ ಊರಿಗೆ ಹೋಗಿಲ್ವಾ ಹೌದಾ ಹೇಳಿಬ್ರಾ ನಿಮ್ಮದ ಅಬ್ಬ ಗಿಬ್ಬಾ ಯಾವ್ದಾದ್ರರು ವಿಶೇಷವಾಗಿ ಆಗುತ್ತಾ
ಇಲ್ಲ ಬ್ರೋ ಈಗ ನಾಗರಾಮಸಿ ಕಾಯ್ತಾ ಇದ್ದೀ ಬ್ರೋ ಹಾ
ಹ ಏನ್ ಹೆಚ್ಚತ್ಬ್ರ
ಹ ಶಂಕರ ಪಾಳ್ಯ ಶಂಗದುಂಡಿ ರಹ ಉಂಡಿ ಕಡಬು ಕಚ್ಚಿಕಾಯಿ ಅವೆಲ್ಲಾ ಮಾಡ್ತಾರಬರು
ಅಂದ್ರ ಯಾವಾಗ್ ನೋಡರು ತಿನ್ನದೇ ಮಾಡ್ತಾರ ಅಲ್ವ ಒಬ್ರು
ಹಾ ಬ್ರೋ ತಿನ್ಬೇಕಕ್ ಬ್ರೋ ಜೀವನ್ದಾಗ ಏನಿದೆ ಬ್ರೋ ತಿಂದು ಸಾಯ್ಬೇಕಂತ ಇದೆ
ಮನೆಯನ ವಡ್ಕಕ್ ಕೊಯಿದ್ರ ತೋಟ
ಹಾ ಬ್ರೊ ಫೋಟೋ ಹೋಗ್ತಾ ಇದ್ವಿ ಬ್ರೊ ಫೋಟೋ ತಕೊಂಬರಕ್ ಹೋಗಿದವಿ ಬ್ರೊ ತಿನ್ ನೀವ್ ಯಾಕ್ ತಕೊರಿಲ್ಲ ಹಾ ಬ್ರೋ ನಿಮ್ ಪೋಸ್ಟ್ ಅಲ್ಲಿ ಎಲ್ಲಾ ನೋಡಿದೀನ್ ಬ್ರೋ ನಿ ಯಾಕೆ ಬಾಯಿ ಮುಸ್ತಿರಾ ಯಾವ್ದೋ ಫೋಟೋ ಅಲಿ
ಬಾಯಿ ಮುತ್ಬೇಕ್ ಬ್ರೊ ಬಾಯಿ ತೆಗ್ರ ಬಾಯಿ ನೊಣೋಗತ್ತಲ್ಲ
ಬ್ರೊ ಸ್ಮೈಲ್ ಮಾಡ್ಬೇಕಕ್ ಯಾವ್ದೇ ಅಲಿ ಫೋಟೋ ಅಲ್ಲಿ ಸ್ಮೈಲ್ ಮಾಡ್ಬೇಕು
ಇನ್ಸ್ಟಾಗ್ರಾಮ್ ಬಕತ್ ಮಾಡ್ದ
ಹೇಳಿ ಬ್ರೊ ಗುರು ಏನ್ ಸಮ
ಯಾಕ ಬ್ರೋ ನಗ್ತಾ ಇದ್ದೀರಾ ಬಾಯಲ್ಲಿ ಏನು ಬಿದ್ದಿದೆ
ಏಯ್ ನೀನು ಹಲೋ ಹಲೋ ಹಾ ಹಾ ಕೇಳ್ತಾ ಇದ್ದೇ ಬ್ರೋ ಹೇಳಿ
ಹೇಳಿ ಬ್ರೊ ಮತ್ತೆ ಏನ್ ಸಮಾಚಾರ
ಏನಿಲ್ಲ ಬ್ರೊ ನಾವೆ ಸಮಕೊಂತಿದ್ದೀವಿ ಈಗ ಎರಡ್ ಗಂಟೆ ಆಯ್ತಲ್ಲಾ ಊಟಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ
ಹೌದಾ ಏನ್ ಮಾಡಿದಿರ ಬ್ರೊ ಅಡಿಗೆ
ಅಡಿಗೆ ಬ್ರೊ ಅಂದೇ ಮಠನ್ ಮಾಡಿದಿವಿ ಚಿಕನ್ ಸಿಕ್ಸ್ಟಿ ಫೈವ ಮಾಡಿದೀವಿ ಮಸಾಲ್ ಮಸ್ತ್ ಮಸಾಲ ರೈಸ್ ಸಿಕ್ಸಟಿ ಸಿಕ್ಸ್ಟಿ ಫೈವ್ ಎಗ್ ಕರಿ ಅಂಡೆ ಕರಿ ಎಲ್ಲಾ ಮಾಡಿದಿವಿ ಬರ್ತಿ ಬ್ರೊ ತಿನ್ನಕೆ
ಇಲ್ಲ ಬ್ರೊ ತಿನ್ರಿ ತಿನ್ರಿ ಬ್ರೊ ಒಳ್ಳೇದಾಗ್ಲಿ ನಿಮ್ಗೆ ಅದೆಲ್ಲ ತಿನ್ನಲ್ಲ
ಹೌದ ಬ್
ಯಮ್ ಬ್ರೊ ಎಲ್ಲಿದ್ದೀರಾ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ ಗಾಡಿ ಸೌಂಡು
ಸೊ ಇಲ್ಲೇ ನಾವು ಟಿ ಅಂಗಡಿ ಇದೆ ಕೆಫೆ ಇದೆ ನಮ್ದು ಓನ ಕೆಫೆ ಮಾಡಿದಿವಿ
ಎಷ್ಟದೆ
ಹಾಂ ಓಕೆ ಎ ಬ್ರೊ ಕೋರ್ಟ್ ಹತ್ರ ಒಂದ್ ಕೆಫೆ ಇದೆ ಬ್ರೊ ನಮ್ಮ್ ಹತ್ರ ಇಡ್ಲಿ ಸಿಗುತ್ತೆ ದೋಸೆ ಸಿಗುತ್ತೆ ಪೂರಿ ಸಿಗತ್ತೆ ಟೀ ಸಿಗುತ್ತೆ ಎಲ್ಲಾ ಸಿಗುತ್ತೆ ಬ್ರೌನ್ಸ್ ವಿಸಿಟ್ ಮಾಡಿಬ್ರೋ ನಮ್ಮ ಕೆಫಗೆ
ಬ್ರೊ ಬರ್ತೀನ ಬ್ರೊ ಎಲ್ಲಿರೋದು ಅಡ್ರೆಸ್ ಹೇಳಿ
ಬ್ರೋ ಸುರಪುರ್ ಕೋರ್ಟ್ ಹತ್ರ ಒಂದ್ ಕೆಫೆ ಇದೆ ಬ್ರೊ ಅಲ್ಲಿ ಬನ್ನಿ ಬ್ರೊ ಮೀಟ್ ಆಗಣ
ಕೋರ್ಟ್ ಹತ್ರನ ಹೊ ಹೌದ ತುರ್ಪನಲ್ಲಿ ಯಾವುದ್ರು ಪ್ಲೇಸ್ ಇದಿಯ ವಿಸಿಟ್ ಮಾಡೋಕೆ
ಹ ಬ್ರೋ ಏನ್ ಬ್ರೋ
ಸುರ್ಪುರಲ್ಲಿ ಯಾವ್ದಾದ್ರು ಪ್ಲೇಸ್ ಇದೆಯ ವಿಸಿಟ್ ಮಾಡಕೆ
ಹಾ ಬ್ರೋ ಇದೆ ಅಲ್ಲ ಎ ಬಿ ಸಿ ಡಿ ಪಾರ್ಕ್ ಬ್ರೋ
ಪಾರ್ಕಾ
ಆ ಬ್ರೋ ಅಲ್ಲಿ ಏನಿಲ್ಲ ಬ್ರೋ ಗಾರ್ಡನ್ ಇದೆ ನೇಚರ್ ಇದೆ ತುಂಬಾ ಮತ್ತೆ ಗಾಳಿ ಕೂಡೋಕೆ ಮತ್ತೆ ಆಟ ಆಡೋಕ್ಕೆ ಜೋಕಾಲಿ ಮತ್ತೆ ಅವೆಲ್ಲ ಫಿಸಿಕಲ್ ವರ್ಕ್ ಮಾಡೋದು ಎಲ್ಲ ಇದೆ ಬ್ರೊ ಮತ್ತೆ
ಅಲ್ಲ ಬ್ರೊ ಆಟ ಆಟ ಜಂಗ್
ಅಲ್ಲ
ಆ ಬ್ರೋ ಹೇಳಿ ಬ್ರೋ
ಹಾ ಮತ್ತೆ ನ್ದಬ್ರ
ಬ್ರೋ ನಿಮ್ಮ ಪಾಪ್ಪ ಏನ್ ಒಡುಕ್ ಮಾಡ್ತಾರ ಬ್ರೋ
ನಪಪ್ಪ ಏನೆಲ್ಲ ಬ್ರ ಮನೇಲಿ ಇರ್ತ್ರ
ಹೌದಾ ಹೌದ ಬ್ರರು
ಹೌ ಮತ್ತೆ ಮತ್ತೆ ಯಾವ ಪ್ಲೇಸ್ ಇಲ್ವಾ
ಏನಿಲ್ಲ ಬ್ರೂ ಏನಿಲ್ಲ ಡಿಗ್ರಿ ಅಡ್ಮಿಷನ್ ಮಾಡ್ಬೇಕಂತ ಮಾಡಿದ್ದೀವಿ ಅದಕ್ಕೆ ನಿನ್ ಪಾಪ ಸೋರಿದ್ರಲ್ಲಾ ಅದಕ್ಕೆ ಸ್ವಪ ಏನ ಅನ್ನೋದ್ರು ಹೆಲ್ಪ್ ಮಾಡ್ತ
ಇಲ್ಲ ಬ್ರೋ ನಮ್ಮ ಪಪ್ಪ ಸರ್ ಇಲ್ವಾ
ಹ ಅವ ಶಿವರಾಮ ಅಂತ ಹೇಳಿದ್ರ ಸರ್ ಅವರು
ರಾಮ್ಯ ಯಾರು
ಅವ ಎಡ್ಳ್ ಶಿವರಾಮ್ ಅಂತ ಇದ್ರು ಅವರು ರೈಡರ್ ಬೈಕ್ ಇತ್ತು ಅವ್ರು ಹೋಗಿದ್ದಾರೆ ಊರಿಗೆ
ಓ ಹೌದಾ
ಹಾ
ಎಲ್ಲಬ್ರ ಅವ್ರ ಎಲ್ಲ ಹೊಸ್ಬಳ್ಳ ಹೇಳ ಇರ್ಬೋದು
ಹ ಹಾ ಹೇಳಿಬ್ರು ಮತ್ತೆ ಏನ್ ಸಮಾಚಾರ
ಮತ್ತೆ ಹೇಳ್ಬೇಕು ಬ್ರೋ ಅ್ರ ನಿಜಾಗ್ಲ ರಾಯನ ಪೇ ತಗೋಂತೀಯ ಅಂತ
ಇಲ್ಲ ಬ್ರೋ ಇಲ್ಲ ಇಲ್ಲ ರಾಯಲ್ ಫೀಲ್ಡ್ ತಗೋಲ್ಲ ಬಜ ತಗೋಬೇಕಂತ ಪ್ಲಾನ್ ಮಾಡಿದೀವಿ
ಹ ಅಯ ಬಿದ್ರ ರೊಕ್ಕ ಹೆಚ್ಚ ಆಗಿತ್ತಲ್ಲ ಬ್ರರು ಅಮೌಂಟ್ ಆ
ಆ ಬ್ರೋ ಯಾರ ರೊಕ್ಕ ಬಿಚ್ಚಾರ ಮಾಡ್ಬೇಡ ಬ್ರೋ ರೊಕ್ಕ ಅಕ್ಕ ಕೋಟಿ ಕೋಟ್ಲೆ ಇದೆ ಬ್ರೋ ನಮ್ ಕಷದಲ್ಲಿ
ಬ ಹ
ಹೇಳಿಬ್ರ ಮತ್ತೆ
ಹೇಳಿಬ್ರ ಏನು ಮತ್ತೆ ಸಮಾಚಾರ
ನಮ್ ಕಿಶದಲ್ಲಿ ಕೋಟಿ ಕೋಟಿಲಿ ಕಟ ರೊಕ್ಕ ಇದೆ ಬ್ರೋ
ಹಬ್ರಾ ಹ್ಮ
ಹಾ ಹೇಳಿಬರು ಮತ್ತೆ ಏನ್ ಸಮಾಚಾರ
ತ ಯ ಅ ಬ ಅಯೋಬಿಲ್ಲಯ ನಿಮ್ ಡ್ರೀಮ್ ಬೇಕಪ್ರ
ಆಯ ಮುಲೆಲ್ಲ ಬ್ರೋ ಬದ ಬ್ರೋ
ಬ್ರೋ ನಾ ಹೇಳಿದ್ದವೆ ಬುದನ ಅಯೋ ಬುಲ್ಯ ಅಂತ ಹೇಳಲ್ಲ ಬರು ಏನ್ ಬ್ರ ನೀವು
ಕೇಳಿತು ಬ ಅದಕ್ಕೆ
ದ್ರೋ ಕಾಲಲೆ ಎಲ್ಲ ಈ ತರ ಮಾತಾಡ ದದುಡ್ದು ಎಫೆಕ್ಟ್ಸ್ ಆಗುತ್ತೆ
ರ ಹೇಳಿಬ್ರೋ ಮತ್ತೆ ನಮ್ ಕಾಲೇಜ್ ಪ್ರಿನ್ಸಿಪಲ್ ಏನ ಟ್ರಾನ್ಸ್ಫರ್ ಆದಾರಂತೆ ಬೆಂಗಳೂರ್ ಗೆ ಹ
ಹೌದಾ ಬ್ರ ನಿನ್ನೆ ಹ ಹೌದಾ
ಹ ಬ್ರೋ
ಏ ನೈನ್ಟೀನ್ ಏಯ್ಟಿ
ಹಾ ಹೇಳಿಬರು
ಹೇಳ್ಬೇಕಕ್ ಬ್ರೋ ಮತ್ತೆ ಏನ್ ಸಮಾಚಾರ ಏನ್ ಮಾಡ್ತಾ ಇದಿದೀರಾ ಎಲ್ಲಿಗ ಹೋಗಿಲ್ವಾ ಊಗಬ ಕೊಬರ
ಹಾ ಹೋಗಲ್ಲ ಬ್ರೋ ಇನ್ನ ಲೇಟ್ ಆಗತ್ತ ಬ್ರೋ
ಹೌದಾ ಮತ್ತೊಬ್ರ ಊಟ ಮಾಡಕ್ ಹೋಗ್ಬೇಕ ಏನ್ ಮಾಡಿದ್ರ ಬ್ರೋ ಹಾಸ್ಟೆಲ್ ಅಲ್ಲಿ ಊಟ
ಹ ಬ್ರೋ ಹೇಳಿ ಬ್ರೋ
ಊಟ ಮಾಡಕ್ಕೆ
ಹೋಗ್ಬೇಕಂತ ಮಾಡಿದೀವಿ ಅದಕ್ಕೆ
ಹೌದಾ ಸರಿ ನೋಡಿ ಬ್ರೋ ಹುಷಾರಾಗಿ ಹೋಗಿ ಏನ್ ಮಾಡ್ತಾ ಇದ್ರಾ
ಹೇಳಿಬ್ರರು ಹಾ ಸರಿಬ್ರರು ಊಟ ಮಾಡಕ್ಕೆ ಹೋಗ್ತಾ ಇದೀವಿ ಆಮೇ ಕಾಲ್ ಮಾಡ್ತೇನಿ
ಹ ಬ್ರೋ
ಹೇಳಿ ಬ್ರೋ ಏನ್ ಏನ್ ಕೇಳ್ತಾ ಇಲ್ಲ ನೀ ಏನ್ ಹೇಳ್ತ ಇದ್ರ
ಏನಿಲ್ಲ ಬ್ರೋ ಸರಿ ನನ್ಗ ಒಂದ್ ಕಾಲ್ ಬರ್ತಾ ಇದೆ ಆಮೇಲ್ ಮಾಡ್ತೇನಿ ಅಂತಂದ
ಹಾ ಸರಿ ಓಕೆ ಹಾ ಬತ ಬಾಯ್ ಬಾಯ್ ಬಾಯ್ ಬಾಯ್